ಹ್ಮ್ ಹೇಳ ಇವಾಗ ಕೇಳಕ್ತದ ಹಾ.
ಏನ್ ಮಾಡಾಕತ್ತಿ.
ಏನಿಲ್ಲ ಸುಮ ಕುಂತಿನಿ ನೀನ.
ನಾನ್ ಸುಮ್ ಕುಂತಿನಿ.
ಹ್ಮ್
ದಾ ಹಿಂಗೆ ಮಾತಾಡ್ಬೇಕು ಏನ ಇಕಿ ಎಸ್ತಿ ಫೋನ್ ಹಚ್ಚಿಲ್ ನೋಡ್
ಆ ಏನಿಲ್ಲ ನಾರ್ಮಲ್ ಆಗ ಮಾತಾಡ.
ಹಚ್ಚಿದ ಅಂದ್ರ ದಿನ್ನ ಹಿಂಗೆ ಫೋನ್ ಹಚ್ಚಿ ಮಾತಡ್ ನನ್ನ ರೊಕ್ಕ ಜಮತ್ ಈಗ ನನ್ ನೀನ್ ಹ ಹೆಚ್ಚಿದಲ್ಲ ನಾ ನೀನ್ ಫೋನ್ ಎತ್ತಿದ್ದಲ್ಲ ನನಗ ಎಷ್ಟ ಆತಾ
ಅದು ಹೇಳಕ ಆಗಲ ಹೇಳ್ದ ಹೊರಗ ಮಾತ್ ಚಡ ಇಲ್ಲೆಲ್ಲ ಮಾತಾಡಲ್ಲದು.
ಹ ಹೌದ. ನನ್ ನೋಟ್ಸ್ ಬಾಳ್ ಆವ್ ಲೆ ಬರ್ಯವ. ಏ ನಮ್ ತಂಗಿ ಎನ್ ಅನುಕತಳ ರೊಕ್ಕದ ಸಂಬಂದ ನಾವ ಏನರೆ ಮಾಡ್ತೀವಂತ. ಕೇಳು ಹೊದ್ಲೇ ಹಲೋ. ಹಲೋ ಹಲೋ ಹಲೋ